ಹಲೋ
ಹ್ಮ ನಮ್ದ ದೋಸ್ತಾ ಇ ಇಬ ಯಾಕಂತ ಹೇಳಿದ್ಿಲ್ಲ ಅವನಿಗೆ ಅದಿ ಆರ್ನೂರ ಎಂಬತ್ ಮೂರು ಪಸಿಂಗ್ ಬಧ ಒನ್ ಮಧ್ಯೆ ಇ ಹೊಸ ಹೊಸ ಇಡಿ ಹೊಸ ಇಡ್ ಮಾಡಿದ್ದಾವ ಎಷ್ಟ ಎಷ್ಟ ಮಾಡ್ಯನಂತವಾ
ಎಷ್ಟೊಂದು
ಹದ್ನೈದ ಏನ್ ಎಷ್ಟ ಕಾಲ್ ಮಾತಾಡನ ಆರ್ನೂರ ಎಂಬತ್ ಮೂರ್ ಬ್ದ
ಹ ಯಾಕತ್ತಾನ
ಹ್ಮ್್ಮ್ಮ ಹ್ಮ್ ಹ್ಮ್ ಹಲ್ಲೇ ಆರ್ನೂರ ಎಂಬತ್ ಮೂರು ರೂಪಾಯಿ ಬಿದ್ದಾವ ಅಂತ ಆಾಕ್ಯನಾ ಮುಂದ್ ಬಂದ್ ಅಂತ ಆಯ್ಕೇನಲ್ ಆಮೇಲೆ ಏನ ಆಗ್ಯತ್ ಮಗ ನಗಾಲ ಆಯಕನ್ ಮಗ ಚಸ್್ಮಾ ಚಸ್್ಮಾ ಆಯಕ ನಮ್ಮತ್ತ ನಗದ ಆಯಕಣ
ಅಲ್ಲ ಎರ್ ಚ ಸಪ ಎಡ್ ಚರ್ಗ ನಲ್ಲ ಸಟಿಟ್ ನ
ಇಲ್ಲ ಪಲ್ಲಿಿಲ್ಲ
ಬತ್ತಲು ನಕಣ
ಹಾ
ಹತಂದ ಕಕಡನ
ಏನ್ ಮಾಡತನಪಾ ನ ಪ ರೆಸೂಮ್ ಬೇಕಕ್ಂತ ರೆಸೂಮ್ ಏನ್ ಕ್ರಿಯೇಟ್ ಮಾಡಿ ಹೋಗ ನಾಯಐತಿ ಉಸ್ತು ನ
ನಿಜುಮ
ರೆಿಸ್ಯೂಮ್ ಬೇಕಂತ ರಿಸ್ಯೂಮ್ ಏನಂತ ಮಾಡ್ಲಪ್ಪಾ ಅಂತ
ಹ ಯಾವ್ದರು ಮಾಡ್ಸ ಯಾತಿರು ಶಿವಣ ಮಾಡ್ತಾರೋಣ
ಆಾ
ವಿಶ್ ವಿಶ್ವಣ ಮಾಡ್ತೆ ವಿಶ್ವ ಹಣ ದಾಚಗರ ಆ ಕಲ್ ಹೋ್ಲ್ಲ ಕ ಮಾಡ್ಬೇಕ
ಮಾಡ್ತಾರ ಬಿಡು ಅದಲ್ಲ
ಹ್ಮ
ಮ್ಯಾಕ್ಸ್ ಬೇಕಲ್ಲ
ಮಾರ್ಸಕ್ ಹಾ
ಹಾ
ಈಗ ಐಟ ಮುಗಸ ೈ ಮುಗಸಂತ ಅಂದ್ರೆ ಬರಲ್ಲ ನೀ
ಹ್ಮ ಹ್ಮ ಬರ್ತದ್ಲ ಯಾವ ಏನ್ ಕ್ರಿಯೇಟ್ ಮಾಡಂದ್ರೂನು ಒಸ್ತರು
ಮಂತ ಬರ್ತ ಎಲ್ಲ ಬಯಸರ್ತ ಕಂಪ್ಯೂಟ್ರ ಅವ ಒಡ ಚೌಕ ಪೈಂಗಾರಿ ಮಾಡ್ತಡ್ತ
ಮೂನು ಹ ಓ್ತದ ಹದ ಹೊಲ್ತೇನೆ ಅದಕ್ಕೆ ಹೋದ್ರ ಆರಾಮ್
ಎತ್ತ ಮತ್ ತಿಂಗಳು ಆಯ್ತು ಸರಿಮಯಡ್ ತನ ಕೂಡ ಸರಿ ಇೇ ವೈದಂತರ
ಹಾ
ಇ ಮ ಇ ರೂಪ ಮಂದ ಅಂತನ
ಹಾ
ಮಡ್ಕ
ಇಮ್ಮ ವಾಮ ವಿಕಂತಂದೇವಾ
ಹಾ ಹೆಂಗ್ ಬರ್ತಪ್ಪಾ ಮಂದಿ ನೀವು ಹೋ್ತರಿ ನೀವ್ ಆಕಡಿ ಇ ಕಡ ಅಂತನಾವ
ಹ್ಮ್
ಏನ್ ಮಾಡಕ್ ಬಾರ ನಮ್ಗ
ಎಲ್ಲಿ ನಾವು ಎಷ್ಟು ಟಾಸ್ಕ್ ಬಂದ್ರಾಕ ಹಾಕಂತ
ಕತ್ತ ಬಸೋತ
ಎಜಿಟ್ಗಿದೆ
ಹಪ್ಪ
ನಾ ಮ್ಯೂಟ್ ಮಾಡಿಬಟ್ಟುನ ಮಸಬ್ ಮಾತ್ರ ಮತ ಇಗತ್ತು ಮಾಡ ನೀ ಮೆಸೇಜ್ ಬತ್ರ ನೀ ವತಲ್ಲ
ಪಯ ಎಲ್ಲ ಬ ನಮ್ಮ್ಯ ಬಾರತ ನಮ್ಮ್ ಮಯಂತ
ಆಾ
ಯಾವಾಗ ಬರ್ತಾ ಇದತಲ್ಲ
ಾಗ ಮಾಡತ ಯವ ಫೋನ್ಚ್ಚಲ ಹೋ
ನಾನಾು ನಂಗಾ
ಹಾ
ಅ ರಾತ್ರಿಕ ನಾನು ಊಟ ಮಾಡಿ
ಹ್ಮ ಆಯ್ಕೆ ನಂಬರ್ ಅದ ನೋಡ್ರಿ
ಅದು
ಹ್ಮ
ಜೀರೋ ಸೆವೆನ್ ತ್ರೀ ಜನ್ ಹಕಲ್ಲ ಹಯಕೆ ಹಾ ಲಡ್ ಆಯ್ಕಾನ ಆಯ್ಕೆ
ಹೌದಲ್ಲದ ನಂಬರ್ಲ್ಲ ಹನ್ ತಲ್ಲ ಬಹರ ತ ತ್ರ್ರೀ ಫವ ನೈನ್ ಫೈವ ಲಾಸ್ಟ್ ಹಾ
ಹೌನ್ ಅದ ಯಾಕೆಂದ್ರೆ
ಏ ಇವಾಗ ಹಾಕಿದ್ ನಂಬರ್ ಬ್ಯರೆಂದು ಅದ ಹಾಕಿದ್ ಹಾಕಿದ ಅವನ ನಂಬರ್ ಬರೆದು
ದವ ಬಾಯ ಉತ್ತ ಹೇಳ
್ ಮೂರ್ಸಲ ಗಾಳ ಗಾಳ ಭ್ರ ಗಾಳಿ ಗಾಳಿ ಗಾಳ ಹ
ನಿಮ್ ಗಾಯಿ ಬೀ ಶುರು ಮಳಿ ಬರಲ್ಲಿ ಬೆಳಗ್ಗೆ ಹಾಪಸ್ ಒಳಿ ಬಾರ ಹೆಂಗ್ ಬೇಸರ
ಎಲ್ಲಿ ಹೋಗ್ಬಿಡ್ದಲ್ಲ ಮಳಿ
ಅಳಿ ಗಾಳಿಗೆ ಓಡ್ದ ಮಾಡ ಪದ ಮಾಡ ಇರ ಏ ಆಯ್ತು
ಹ್ಮ್
ಹಾ
ನೀವು ಟಾಸ್ಕ್ ಹಾಕಂತ ಹಾಕ್ ನಿಂದು ನಂದಾಕ್ಲೆ
ಯಾರ್ದ
ಆ ಗ್ರೂಪ್ನಾನ ನೀವ ಟಾಸ್ಕ್ ಹಾಕಂತ ಹಾಕ್ತೀನಿ
ಮತ್ತ ಅಂತ
ಹ್ಮ್ ಇನ್ನು ಹಾಕತ್ನ ಇ ಲೈನ್ ಟೂ ಒನ್ನೆಟ್
ಆಾರ ಕೊತನಾ
ಹ್ಮ್ ನ್ಯೂಟಸ್ಕ್ ಹಾಕಿ ಬಿಡುೋ ನೀವು ತಸ್ಕ್ ಆಸ್ ಬ್ರೋ
ಮಲಣ ನೆ ಮಲಣ
ಹಾ
ಹೊರಳ ಹೋಗ ೇನಂತಲ್ಲ
ಹೇಳಲ್ಲಿಿ
ನಮ್ಮೂರ್ ಗಯ್ತ ನನಗ
ಹ್ಮ
ಹೌ ಚಲ ಸೂರ ಅಲ್ಲಿ ಇರ್ತಲ್ಯ ನಿಮ್ಮನ್
ಮು ಕೆಾ ಕಲ್ಲ ಬನ
ಹಾ ಸೀತ ಕ ನಾಣ
ಹ್ಮ್
ರೊಡ್ಡ ನಾನ್ ನೀವ್ ದೊಡ್ ಗತ್ತ ರಿ ರೋಡಿ ಅನಪ್ಪಾ
ಹ್ಮ್
ಮಳ ಹಾಯ
ಹ್ಮ್
ಏ ಬೆವರುಗನಪ್ಪಾ ಇದಿನೇ ನಮ್ ಬೆಣಸಲ್ಲ ಯಾಕ ಯಾಕ ಅನ್ಪದ ನಾನ ಡಕ ಹ ಹಡಕಣಪ್ಪಾ ಕೆಲ್ಸ ಕಾಣದಲ್ಲ ಹೊ ಯಾವ ಯಾವುದಲ್ಲ ಕಪ್ಪ
ಹ್ಮ್
ಯರ ಗಪ್ಪ ಇತ್ತ ದೋಸ್ತ
ಹಯ ಅ ಆಂಗ ಬತ್ತುಿ ಕೆ ಖಳಿ ಚ್ಣ ಇಡೆ ಮ ಕುಡಿ ಹಾಮಾ ಯಾರ ನಾಾವ ನ ಭ ಎ ಗಾಳ ಉಟ ಹ
ಅದ ಆಸೆ ಹೆಚ್ಚ ಆರಾಮಾ ಆಸೆಗ
ಹ
ದಾಸ್ ಆರಾಮಕ್ಕ ದಾಸ್
ಕ್ಕೆ ಬಂದ ಅದ
ಬೈಕರ್ ಬಾಡಿ
ಇಿಂದ
ಪಡ್ುವ ಹ
ಅವ ಕಲರ ಅವ ಈ ಕದುಂದ ಸ ಸಾಿ
ಇನ್ ಮಾಡ್ತಾರ ಯ
ತ ಚ ತಂತಂತ ನ
ಸೋಲ್ ಸೋಲ್ರಿ ತಾರ
ಚನ್ನಾಗಿದ್ದ ಚಾಗಿರ ಅದ
ಹ್ತಟ ಹೋ ತುಪ್ಪಂದ್ರ
ಹಾ
ಹ್ಮ್ ಸೋಲ್್ರಿ ಸೋಲ್ರಿಿ ತಗ
ಹ ನಿಂಗಮ್ಮ ಕಾಣ ಪದಲ್ಲಪ್ಪ ಅರಿಶ ನೀಂಗ ಕಾಣಾವದಲ್ಲಮ್ಮ ಅರಿಶನಗೆ ಹಾ
ಎಕಡೋ ಮೂರು ನಾಕು ಮುಟ್ಲೆ ನೀರು ಬಿೀತ ಆರಡು ಮೂರು ಬಟ್ಲಿ ಆಳಟರು ತಾನ್ ಲೋಟೈ್ ತಾನ್ ಲೋಟೈಮ್ ಗ
ಹ್ಮ ಎ ಮುದ ಒಪ್ಪ ಒದ ಮಂಟಬಟ್ಟುಪಮ
ಚಳಗೆ ಅಿಯಲ್ಲ ಬೇರಲ್ಲ
ಹಾ ಅಾ
ಹ ಚಲತ ರೀ
ಎಕ್ಕೆ ಮ ಯಕ
ಅ ಗುತ್ತಲ್ಲಿ ಏನ್ತಾನ ಅವನ್ಗೆ ಹೊರೋಗಲ್ಲ
ಏನ್ ಗಾ ಬಿಟ್ಟದಂತ
ಎನ್ ಕಾದ ವಿಶರ ಮದ ಬರ್ಲ್ಲ ಕೊತ್ತ ತರಗಲ್ಲ ಕುಡತನ್ನರ ಹ ಮಾಡೋ ನನಗೆಯತ ಪ ನನಗೆ ಒಂದ ಅಂತತ್ತ ಕದು
ಅಲೋ ಹೇಳುದ್ರಾ ಇದ್ಯಾಾ ಗೋಡೆ ಕೇಳು ಸಿಗ್ಗೆ
ಹ್ಮ ಅ ಭಲಟರಿ ಸತ ಕ ಮಲ
ಹ
ನೀ ಮಸ ಪರಿವಾರ ಬರ್ತಾಿಂದ ದೋಸ್ತ
ಆ
ಈ ಸಬ್ ಈ ಸಬ್ ಈ ಸಬ್ ಅದ ಅವರ ಮಾಮಗಾರ ಒಲ್ಲಬ್ರ ಮಾಮುಜಾರಂತ
ಹಾ ಬುಧಬರಬನತ
ಹ್ಮ್ ಅದಕ್ಕೆ ಒಬ್ಬ ಚೈನ ಪತಂತ
ಮಾ
ಸಣ್ಣ್ಣ ಗಳೆಲ್ಲ ಕೊ ಗಾಳೆ ನಲ್ಲ ಇದಗ ನಮ್ಮ ಎಲ್ಲಾಲ ಕೊಟ್ಟ ಗಾಳ ಶುದ್ಧ ಆರಾಮಕ್ಕಾನ ಪದಾಸದಾಸ ಆರಾಮ್ ರೀತಿಾಸ ಅ ಈ ಚಪ್ಪಲುಂತ ಹಾಕಿಬೇಕು ನೀವು ಆತ ನಬಿ ಚಪ್ಪಿ ನೀವು ವತ ಚಪ್ಪಿಲ್ಲ ನ ಹಳಗೆ ಚೊಟಗ ಏನಲ್ಲೇ ಆಸತ್ತಲ್ಲೇ ಯಾರ್ರ ಆಗುತ್ತಾರಲ್ಲ್ರ ಸಲ್ಲ ಆಳೆ ಬರಲಾ ಯಾವಡೆೆ ಬರ್ಲಲ್ಲ ಹಾ
ಏನ
ಚಪ್ಪಿಲ್ಲ ತಗ ಚ ಚ ತಗ ಬೆಳ ಬರ್ಲ್ದ ನಬ
ತಗ ಮನಸು
ಮಾಡಸಬೇಕಕ್ಾಯ್ತನ ಅಲ್
ಹ್ಮ ಸರಿ ಸರಿ